ಹಲೋ ಹಲೋ ನಮಸ್ತೆ ನಮಸ್ತೆ.
ಹಲೋ
ನಮಸ್ತೆ ಸರ್.
ಹಾ ಹಾ ನಮಸ್ತೆ.
ಏನ್ ಮಾಡ್ತಿದ್ದೀರ ಸರ್ ಆರಾಮಿದ್ದೀರಾ?
ಹಾ ಆರಾಮು ಈಗ ಊಟ ಮಾಡಿ ಎಲ್ಲ ಕುೂತ್ಕೊಂಡ್ವಿ.
ಹಾ ಸರಿ ಏನ್ ಊಟ ಮಾಡಿದ್ರಿ ಸರ್?
ಹಾ ನಾವು ಚಿತ್ರಾನ್ನ ಮಾಡಿದ್ರು ಬೆಳಿಗ್ಗೆ ತಿಂಡಿ.
ಹಾ ಸರ್.
ನಿಮ್ದಾಯ್ತಾ?
ಆಯ್ತು ಸರ್ ಇವತ್ತು ಸಂಡೇ ಸ್ಪೆಷಲ್ ಏನು ಇಲ್ವಾ ಸರ್?
ಹ್ಮ್ ನೈಟ್ ಇದೆ.
ಹೌದ ಸರ್ ನಾನ್ವೆಜ್ ಎಲ್ಲ ತಿಂತೀರಾ ಸರ್?
ಹಾ ನಾನ್ ವೆಜ್ಜ್ ವೆಜ್ಜು ಎಲ್ಲಾ ತಿಂತೀವಿ.
ಹಾ ಸರ್.
ನೀವು ತಿಂತೀರಾ ನಾನ್ ವೆಜು ವೆಜ್?
ಹ ಸರ್ ನಾವು ಬೋತ್ ನಾನ್ ವಜ್ ಎರಡೂ ತಿಂತಿವಿ.
ನಿಂದು ಊಟ ಆಯ್ತಾ.
ಹ್ಮ ಸರ ಆಯ್ತು.
ಏನ್ ಮಾಡಿದ್ರಿ ನೀವು ಮನೆಯಲ್ಲಿ.
ಸರ್ ನಮ್ಮ ಮನೆಯಲ್ಲಿ ಇವತ್ತು ಮಾಮೂಲಿ ಸರ್ ಬೇಳೆ ಸಾಂಬಾರ್ ರೈಸ್ ಹಪ್ಪಳ ಅಷ್ಟೆ.
ಹ್ಮ್ ಬೇಳೆ ಸಾಂಬಾರ ಯಾಕೆ. ಉತ್ತರ ವಿಧಾನ ಮಾಡುವುದು
ಹ್ಮ ಸರ್ ಬೆಳೆ ಸರ್ ಇವಾಗ ಮಾಮೂಲಿ ಬೆಳೆ ಬೇಯ್ಸದು. ಅದನ್ನ ಚೆನ್ನಾಗಿ ಈಟ್ ಮಾಡಬೇಕು. ಸ್ಕ್ರೀಸ್ ಮಾಡ್ಬಿಟ್ಟು ಒಗ್ಗರಣೆ ಹಾಕಿ ಒಂದವ. ಈರಳ್ಳಿ ಟೊಮೆಟೊ ಎಲ್ಲ ಕೊಯ್ದು ಒಗ್ಗರಣ ಹಾಕಿ. ಟೊಮ್ಯಾಟೋ ನೀವು ಬೆಳೆ ಬೇಯ್ತೀರಲ್ಲ ಅವಾಗ. ಮ ಹಾಕಿದ್ರೆ ಒಳ್ಳೇದು ಅದೆಲ್ಲಾ ಒಗ್ಗರಣೆ ಹಾಕಬೇಕು. ನೆಕ್ಸ್ಟ್ ಸ್ಟೆಪ್ ಅದೇ ಎರಡು ಸಾವಿರ ಅಷ್ಟೇ ಸರ್.
ಮತ್ತೆ ನಿಮ್ಮ ಹೊಲ ಹೊಲ ಎಲ್ಲಾ ಇದೆಯಾ.
ಹ್ಮ್ ಇಲ್ಲ ಸರ್ ಆತರ ಏನು ಇಲ್ಲ ನಿಮ್ದು ಇದಿಯಾ ಸರ್.
ಹಾ ನಮ್ದು ಇದೆ.
ಹಾ ಸರ್ ಮತ್ತೆ ಯ ಏನ್ ಮಾಡ್ತೀರಾ ಸರ್ ಹೊದಲ್ಲೆಲ್ಲ ಜಾಸ್ತಿ ಏನ್ ಬೆಳತೀರಾ ಸರ್.
ಹೊಲದಲ್ಲಿ ಒಂದೂವರೆ ಎಕರೆ ಅಡಿಕೆ ಗಿಡ ಹಾಕಿದೀವಿ.
ಹಾ ಸರ್.
ಮತ್ತೆ ರಾಗಿ. ಹಾಕ್ಬೇಕು ಬೇಕು ಅಂತ ಟ್ಯಾಕ್ಟರ್ ಓಡಸಿದೀವಿ.
ಹಾ ಸರ್.
ಪಕ್ಕದ ಅದೇ ಪಕ್ಕದಲ್ಲ ಹೊಲದಲ್ಲಿ ಬದ್ನಿ ಗಿಡ ಆ ಬಕೊಂತಿದ್ದೀವಿ. ನಾವು ಮನೆಯಲ್ಲಿ ಎಲ್ಲ ಸಸಿ. ತಯಾರಿಸ್ತೀವಿ.
ಹೌದ ಸರಿ ಯ ಯಾವತರ ಸರಿ ಯಾವತರ ತಯಾರಿಸ್ತೀರಾ.
ಮೆಣಸಿನ ಬೀಜ ಅಂತ ಬರುತ್ತೆ.
ಹಾ ಸರ್
ಅ ಅದು ಒಣಗಸಿ ಅದನ್ನ ಒಂದು ಇದು ಪಾಟ್ ತರ ಮಾಡಿ ನೆಲದಲ್ಲಿ.
ಹಾ ಸರ್.
ಆಹ ಅದನ್ನ ಚೆನ್ನಲ್ಲಿ ಸುತ್ತಲೂ ದಿಬ್ಬ ತರ ಮಾಡಿ.
ಹ್ಮ ಸರ್.
ಒಳಗೆಲ್ಲ ಮೃದು ಥರ ಎಲ್ಲ ಮಣ್ಣೆಲ್ಲ ಹಾಕಿ.
ಹಾ ಸರ್.
ಲೈನಲ್ಲಿ ಸಾಲ್ ಸಾಲಲ್ಲಿ ಆ ಬೀಜ ಹಾಕಿ ಅದ್ರ್ ಮ್ಯಾಲೆ ತೆಂಗಿನಂಗರಿ ಹೊಚ್ಚಿ.
ಹಾ ಸರ್.
ನೀರಾಕದು. ಆರ್ದಿನ ಮೊಳಕೆ ಹೊಡಿತವೆ.
ಹಾ ಸರ್.
ಆಮೇಲೆ ಮಳಕೆ ಹೊಡದ್ಮೇಲೆ ಗರಿ ತಗಿಬೇಕು. ಒಂದ್ ತಿಂಗಳು ಗಿಡ ಅದ್. ಆಮೇಲೆ ಭೂಮಿ ಮ್ಯಾಲೆ ತಿರ್ಗ ಅದನ್ನ ತಗ್ದು ಹಾಕ್ಬೇಕು.
ಸರ್ ಮತ್ತೆ ನೀವು ಬೇರೆ ಏನು ಕೆಲ್ಸ ಮಾಡಲ್ವ ಬರೀ ಇದೇ ಕೆಲ್ಸ ಮಾಡ್ಕಂಡಿರ್ತೀರ.
ನಾನು ಈಗ ಕಂಪ್ಯೂಟರ್ ಕೇ ಕಂಪ್ಯೂಟರ್ ಕೆಲ್ಸ ಮಾಡ್ತಿದ್ದೀನಿ.
ಹೌದ ಸರ್ ಅಂದ್ರೆ.
ಸೆಂಟರ್ ಕಂಪ್ಯೂಟರ್ ಸೆಂಟರ ಕಂಪ್ಯೂಟರ್ ಸೆಂಟ್ರ್ ಇರ್ಬಕು ಕಂಪ್ಯೂಟರ್. ತ್ತವೆ.
ಹೌದ ಸರ್ ಯಾವ್ತರ ಏನೇನೆಲ್ಲ ಕಲಿತೀರಾ ಸರ್ ಅದ್ರಲ್ಲಿ.
ನಾವು ಅದರಲ್ಲಿ ಸಾಫ್ಟ್ವೇರ್ ಸಾಫ್ಟ್ವೇರ್ ಆ ಆರ್ಟ್ವರ್ ಎರಡು. ಇರುತ್ತೆ
ಹಾ ಸರ್.
ನಾವು ಹಾರ್ಡ್ ವರ್ಕಿಂಗ್ ಮಾಡ್ತೀವಿ.
ಹ್ಮ್ ಹ್ಮ್ ಹಾರ್ಡ್ ವರ್ಕ್ ಏನಂಷದ್ರೆ ಸರಿ ಎಮ ಎಸ್ ವರ್ಡ್ ಅ. ಅದೆಲ್ಲಾ ಸಾಫ್ಟ್ ವೇರೇ ಸರ್.
ಹು ಹೂ.
ಮತ್ತ್ ಹಾರ್ಡವೆರ್ ಅಂದ್ರೆ ಯಾವ್ತರ ಮಾಡ್ತಿರ ಸರ್.
ಆ ಅದರಲ್ಲೆಲ್ಲ ಈಗ ನಾ ಯಾರಾದ್ರೂ ಜೆರಾಕ್ಸ್ ತಕ್ಕೊಡಿ ಅಂದ್ರೆ ಅದರಲ್ಲೆಲ್ಲ ವಾಟ್ಸಪ್ ಎಲ್ಲ ತಗದು.
ಹೂ.
ಆತರ ಮಾಡಿ ಆಮೇಲೆ ಆಹ ಏನಾದ್ೂ ಹೊಲದ ಬಗ್ಗೆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡದಿದ್. ರೆ
ಹಾ ಸರ.
ಆತರ ಕ್ರಿಯೇಟ್ ಮಾಡ್ಕಂಡು. ಕೆಲ್ಸಾ ನಮ್ ಇದನ್ ಮಾಡ. ಓನ್ ಅಂಗಡಿಯಲ್ಲ್ ಮಾಡ್ತಿ.
ಹ್ಮ ಮತ್ತೆ ಎಲ್ಲ ಯಾವ ತರ ಸರ್ ಬೇರೆ ಎಲ್ಲಾ ಯಾವ ಕೆಲ್ಸ ಮಾಡ್ತಿರ ಸರ್.
ಅಷ್ಟೇ ಅಷ್ಟೇ ಇನ್ನೇನು ಇಲ್ಲ ಹೊಲದಲ್ಲಿ ಹೊಲ ಕೆಲ್ಸ ಮಾಡ್ತಿದೀವಿ ಕಂಪ್ಯೂಟರ್ ಕೆಲ್ಸ ಹೋಗ್ತೀವಿ.
ಹ್ಮ್ ಹೊಲದ ಕೆಲ್ಸ ಹೆಂಗ್ ಮಾಡ್ತಿರ ಸ. ಾ
ಹು ಹೊಲದ್ ಕೆಲ್ಸ ಈಗ ಬೇಸಾಯ. ಎತ್ತಿದ್ದಾವೆ ಒಂದ್ ಜೊತಿ ಎತ್ತು ಮತ್ತೆ ಒಂದು ನೂರು ತೆಂಗಿನ ಗಿಡ ಇದ್ದಾವೆ.
ಹಾ ಸರ್.
ಹ ಮತ್ತೆ ಮಾವಿನ ಗಿಡ ಮಾವಿನ. ್ ತೋಟ ಮಾಡಿದೀವಿ ಸಪ್ರೇಟು. ಅವುಕ್ಕೆಲ್ಲ ನೀರಿಟ್ಟು ಗೊಬ್ರ ಹಾಕಿ ಅಡಿಕೆ ಗಿಡ್ಕ್ ಗೊಬ್ರ ಹಾಕಿ
ಹ್ಮ್ ಸರ್.
ತ್ತು ಸೀಮೆ ಹಸ ಸಾಕಿದೀವಿ ಜರ್ಸಿ ಎಚ್ ಎಫ್ ಎಲ್ಲಾ ತಳಿ ಅದು ತಳ್ಸಿನ್ತಳಿ
ಏನ್ಸರ್ ಹಳ್ಸನನ್ನಿನ್ ತಳಿನ.
ಅಲ್ಲಲ್ಲ ಹಸ ಹಸ
ಹಾ ಸರ್ ಹೇಳಿಿಸರ್.
ಹಾ ಹಸ ನಾ ಹಸಸಾಕಿದಿವಿ ಒಂದೊತ್ತು.
ಹಾ ಸರ್
ಬೆಳಿಗ್ಗೆ ಸಾಯಂಕ್ ಲ್ಲ ಹಾಲ್ ಕೊಡ್ತೀವಿ. ಹ್ಮ್ ಮತ್ತೆ ಅವ್ ಒಂದ್ ಈ ಬೂಸ ಇಂಡಿ
ಹಾ ಸರ್
ಮನ್ನೆಲ್ಲಡ್ತೀವಿ. ಮತ್ತೆ ಅದರ್ಲ್ಲಿಂದ ಬ್ರ ಗೊಬ್ರ ಬರುತ್ತೆ ಅದರಲ್ಲಿ ನಾನಾತ್ ಹ್ಮಾ ಉಪಯೋಗಗಳಿದಾವೆ ಹಸಿನಲ್ಲಿ.
ಹಾ ಸರ್
ಮತ್ತೆ ನಾವ್ ಕುರ್ ಕುರ್ ಫಾರಂಮಾಡಿದಿವಿ.
ಹ ಸ
ಹ ನಾವು ವಾರ ವಾರ ಮಾರ್ಕೆಟ್ ಸಾಕೊಂಡು ಅದನ್ನ ದೊಡ್ಡದಾಗ್ಂ ಮತ್ತೆ ಆ ಮಾರ್ಕೆಟಿಗೆ ಕೇಳ್ ಮಾರದು
ತ್ತಾಡಿ ಸರ್ ಕಟ್ ಕಟ್ ಆಗುತ್ತೆ ನಿನ್ಫಾಸ್ಟಾಗ್ ಮಾತಾಡ್ದ್ರ್
ಆಥರ ಬಿಸ್ನೆಸ್ ಮಾತ್ರ ಮಾಡ್ತಿವ್ ನಾವು.
ಅದ್ರಲ್ಲೆಲ್ಲ ವಾರ್ಷಿಕ ಆದಾಯ ಎಷ್ಟು ಬರ್ಬೋದು ಸರ್ ಒಂದಂದಾಗಿ.
ಆಹ ಒಂದ್ಸತಿ ತಂದ್ರೆ ನೂರು ಒಂನೂರು ನೂರೈವತ್ತು ಅ ತರ್ತೀವಿ.
ಹ ಸ
ಅದ್ರಲ್ಲಿ ಒಂದು ಒಂದೂವರೆ ಲಕ್ಷ ಒಂದ್ ಲಕ್ಷ ಆದಾಯ ಬರುತ್ತೆ. ಅದಕ್ಕೆಲ್ಲಾ ಅದಕ್ಕೆಲ್ಲ ಫುಡ್ಡು ಜೋಳ ಮೆಕ್ಕೆಜೋಳ ಹಕ್ಕ್
ಅದೆಲ್ಲಾ ತಗ್ದು ಒಂದೂವರೆ ಲಕ್ಷ ಬರುತ್ತೆ ಸರ್.
ಅದೆಲ್ಲ ತೆಗ್ದು ಆದಾಯ ಒಂದುವರೆ ಲಕ್ಷ ಬರುತ್ತೆ ಮೇಡಮ್.
ಹ ಸರ್ ಮತ್ತ ಸರ್.
ಮತ್ತೆನಿಲ್ಲ ಮೇಡಮ್ ನಿಮ್ತ್ ನಿಮ್ಮ್ದೇನ್ ಬಿಸ್ನೆಸ್ ನೀವ್ ಏನ್ ಕೆಲಸ ಮಾಡ್ತೀರಾ ಮನೆಲಿ.
ನಾವೇನಿಲ್ಲ ಸರ್ ಮಾಮೂಲಿ ಅಡ್ಗೆ ಮಾಡೋದು ಮಕ್ಕ್ಳನ್ ಸ್ಕೂಲ್ಗ್ ಕಳ್ಸೋದು ಅಷ್ಟೇ ಸರ್.
ಹ್ಮ್ ಮಕ್ಳು ಏನ್ ಒತ್ತಿದ್ದಾರೆ.
ಇನ್ನೊಬ್ರು ಸೆಕೆಂಡ್ ಸ್ಟ್ಯಾಂಡರ್ಡ್ ಇನ್ನೊಬ್ರು ಫೋರ್ತ್ ಸ್ಟ್ಯಾಂಡರ್ಡ್ ಸರ್.
ಹೌದಾ?
ಹಾ ಸರ್.
ಹ್ಮ ಅವರು ದಿನ ಹೋಗ್ತಾರ ಈಗ್ಲು ಹೋಗಿದಾರಾ ಸ್ಕೂಲಿಗೆ.
ಇಲ್ಲ ಸರ್ ಇವತ್ತು ಭಾನುವಾರ ಮನೇಲಿದಾರೆ.
ಮನೇಲಿದ್ದಾರಾ?
ಹಾ ಸರ್.
ಹ್ಮ ನಿಮ್ದು? ಹಲೋ
ಹಲೋ ಹೇಳಿ ಸರ್.
ಹಾ ನಿಮ್ಮತ್ರ ಮಾತಾಡಿ ಬಹಳ ಖುಷಿ ಆಯ್ತು.
ಯಾಕೆ ಸರ್?
ಹಾ
ಮಾತಾಡಿ ಸರ್. ಹಲೋ ಇನ್ನು ಒಂದ್ ನಾಲಕ್ ನಿಮಿಷ ಕಾಲಾವ್ಕಾಶ ಇದೆ ಮಾತಾಡಿ ಸರ್. ಹಾ ಹೌದು ಸರ್.
ನೀವು
ಹ ಹೇಳಿ ಸರ್. ಹೇಳಿ ಸರ್ ನೆಟ್ವರ್ಕ್ ಎರರಿಂದ ಸರ್ ಹ ಈಗ ಎಲ್ಲಿದಿರೋ ಅಲ್ಲೇ ನಿಂತ್ಕೊಂಡು ಮಾತಾಡಿ ಸರ್ ಇನ್ನೊಂದ್ಮೂರ್ ನಿಮ್ಷ. ಸ
ಸರಿ ಮೇಡಮ್ ನೀವು ಮನೇಲಿ ಏನೇನ್ ಅಡುಗೆ ಮಾಡ್ತೀರಾ ಮಕ್ಕಳಿಗೆ ನಿಮ್ ಕಡೆ ರಾಗಿ ಮುದ್ ದ್ದೆ ಮಾಡ್ತಿರಾ?
ಇಲ್ಲ ಸರ್ ನಮ್ಕಡೆ ಮುದ್ದೆ ಇಲ್ಲ ಸರ್.
ನಿಮ್ಕಡೆ ಸಜ್ಜೆ ಜೋಳ ಅವೆಲ್ಲ ಏನು ಬೆಳಿಯಲ್ವಾ?
ಜೋಳ ಬೆಳಿತೀವಿ ಸರ್ ಬಿಳಿ ಜೋಳ ನಮ್ಮ್ಕಡೆ ರೊಟ್ಟಿ ಮಾಡ್ತೀವಿ ಸರ್.
ಮತ್ತೆ ಮಕ್ಕಳಿಗೆ ಸಾಯಂಕಾಲ ಸ್ನಾಕ್ಸ್ ಏನ್ ಮಾಡ್ ತೀರಾ ಮೇಡಮ್?
ಹ ಸ್ನಾಕ್ಸ್ ಹಂಗೇನಿಲ್ಲ ಸರ್ ಗಿರ್ಮಿಟ್ ಮಂಡಕ್ಕಿ ಆತರ ಏನಾದ್ರು ಮಾಡಿಟ್ಟಿರ್ತೇವಿ ಸರ್ ಅವ್ರ್ ಬಂತ ಅದೇ ಹಾಕೊಡ್ತೇವಿ ಸ ಸ್ನಾಕ್ಸ್ ಅಂತಾನೇ ಏನ್ ಮಾಡಲ್ಲ ಸರ್ ನಾವ್ ಬೇಗ ಅಡ್ಗಿ ಮಾಡ್ಬಿಡ್ತೀವಿ ಸರ್. ಒಂದು ಏಳು ಏಳುವರೆ ಎಲ್ಲಾ ಅಡ್ಗೆ ಆಗ್ಬಿಡ್ತೖತ್ ಸರ್. ಬೇಗ್ ಊಟ ಮಾಡ್ ತರೆ ಸರ್ ಅವ್ರ್ಗ್ ಏನ್ ಸ್ನಾಕ್ಸ್ ಗೀಕ್ಸ್ ಅಂತೇನಿಲ್ಲ ಸರ್. ಸ್ಪೆಷಲು ಹ. ಹೌದು ಸರ್.
ಹ್ಮ್ ಮತ್ತೇನ್ ಮೇಡಮ್.
ಹಂಗೆನಿಲ್ಲ ಸರ್. ಮತ್ತೆ ಸರ್ ನೀವೇನಾದ್ರ ಇದ್ರೆ ಹೇಳಿ ಸರ್. ನೀವು ಓದಕ್ಕೆಲ್ಲ ಹೋಗ್ ಲ್ವ್
ನಮ್ದು ಓದ್ ಮುಗ್ದಿದೆ.
ಮನೆಲ್ಲೆ ಓತ್ಲಾ ಹೊಡಿತಿರ ಸರ್.
ಹೌದು ನಮ್ಗೆ ಕಂಪ್ಯೂಟರ್ಲ್ಲಿ ಇದು ಕಂಪ್ಯೂಟರ್ ಕೆಲ್ಸ ಜ ಗೌರ್ಮೆಂಟ್ ಜಾಬ್ ಅ ಗೋರ್ಮೆಂಟ್ ಜಾಬಾಗಿದೆ.
ಮತ್ತಿವಾಗಿನ ವ ವಾಟ್ಸಪ್ನಾಗ ಬಂದಿದ್ದ್ ಫೋಟೋ ತಕ್ಕೊಡ್ತೀವಿ ಪಾಣಿ ತಕ್ಕೊಡ್ತೀವಿ ಅಂದ್ರಲ್ಲ ಸ್. ಹಾಂ ಸರ್
ಇನ್ನೊಂದ್ ತಿಂಗ್ಳಲ್ಲಿ ಮೂರ್ತ ಇದೆ.
ಹೌದ ಸರ್ ಕಂಗ್ರಾಚುಲೇಷನ್ ಸರ್ ಕರಿ ರೀ ಮದ್ವೆಾಗ ಬರ್ತ್
ಸರಿ ಟ್ಯಾಂಕ್ಸ್ ಮೇಡ್ಂ
ಮತ್ತೆ ಸರ್ ಸರ್ ಇನ್ನೊಂದು ನಿಮ್ಷ ಆದ್ರ ಮಾತಾಡಿ ಸರ್.
ಮತ್ತೆ ಆಹ ನಿಮ್ಮ ನೀವು ಇನ್ನೆ ಪ್ ಕೆಲ್ಸ ಮಾಡ್ತ್ರಿ ಮೇಡಮ್. ಮನೇಲಿ.
ನಿಮ್ ತರ ಅಂತೂ ಅಡ್ಡಾಡಲ್ಲ ಸರಿ ಎಲ್ಲಾ ಕೆಲ್ಸ ಮಾಡ್ತೀವಿ. ಹಾ ಸರಿ ಇವಾಗಿನ ನೀವ್ ಹೇಳಿದ್ರಲ್ಲ ಸರ್ ಅ ಅದಕ್ ಹೋಗ್ತೀವಿ ಇದಕ್ ಕ್ಕೊಗ್ತ್ವಿ ಅಂತ ಅದೆ ನಿಮ್ ತರ ಎಲ್ಲಾ ಹೆವಿ ವರ್ಕ್ ಮಾಡಲ್ಲ ಸರ್ ಮನೇಲಿ ಮಾಮೂಲಿ ಕೆಲ್ಸ ಮಾಡ್ ತ್ತಸರ್.
ನಿಮ್ಮೂರಲ್ಲೆಲ್ಲಾ ದನ ಸಾಕಿದಾರ.
ಇಲ್ಲ ಸರ್ ನಾವ್ ಅತರ ಎಲ್ಲ ಸಾಕಿಲ್ಲ ಸರ್. ಆದ್ರೆ ನಮ್ಮನೆಗೆ ದನ ಕೊಳಿದಾವೆ ಸರ್
ನಿಮಗೆ ಆಲ್ ಕರೆಕೆ ಬರುತ್ತಾ
ಇಲ್ಲ ಸರ್ ನಮ್ಗ್ ತ್ರ್ ಎಲ್ಲ ಬರಲ್ಲ
ಸರಿ ಸರಿ ನಿಮ್ಮನೇಲಿ ಎಷ್ಟ್ ಜನ ಇದರಾ
ಯಾಕೆಸ್
ಗೆ ಸುಮ್ಮ್ನೆ ಕೇಳ್ದೆ ಮೇಡಂ.
ಏ ನಮ್ಮನೇಲ್ಲಿ ನಾಲ್ಕ್ ಜನ ಇದೀವ ಅಷ್ಟ್ ಸರ್.
ಹೌದ್ನ್
ಹ್ಮ ಹೌದು ಸರ್ ಸರ್ ನಿಮ್ಹತ್ರ ಕರೆ ಮಾಡಿ ತುಂಬಾ ಖುಷಿ ಆಯ್ತು. ನಿಮ್ಗು ನಮ್ಮತ್ರ ಮಾತಾಡಿ ಖುಷ್ಷಾಯ್ತು ಅಂತ ಭಾವಿಸ್ತೀವಿ.
ಹೌದು ಮೇಡಮ್ ನಮಗೂ ಬಾಳ ಸರಿ ಮೇಡಮ್ ಮುಂದಿನ್ ಕರೆಯಲ್ಲಿ ಸಿಗಾಣ. ಮತ್ತೆ ಇನ್ನ ಏನ ಇನ್ನ ಇನ್ನ ಏನಾದ್ರೂ ವಿಷ್ ಳಿದ್ರೆ ತಿಳ್ಸ್ ತ್ರಿ ಮೇಡಮ್.
ಸರಿ ಸರ್
ಸರಿ ಮೇಡಂ